ಹಲೋ
ರವಿಕುಮಾರ್ ಅವರೆ ಏನ್ ಮಾಡ್ತಾ ಇದೀರಾ
ಏನೆಲ್ಲಾ ಅಪ್ಪ ಅವ್ರೆ ಸುಮ್ನೆ ಇಲ್ಲಿ ಸ್ವಲ್ಪ ಕೂತಿದ್ದೆ ನಮ್ಮ ವಸ್ತಿನಲ್ಲಿ ಹ ಮೇಲ್ಛಾವಣಿಗೆ ಬಂದಿದ್ದೆ ಸ್ವಲ್ಪ ನಿಮ್ಮ ನೆನಪ ಆಯ್ತು ಅದರ ಸಲೆಯಿಂದ ಸ್ವಲ್ಪ ಪೂನನ್ನು ಹಚ್ಚಬೇಕು ಕರೆ ಮಾಡ್ಬೇಕಂದು ಹಚ್ಚಿದೆವು ಕರೆ ಮಾಡ್
ಹ್ಮ್ ಹ್ಮ್ ಮತ್ತೆ ಆರಾಮ್ ಇದ್ದೀರಾ
ಹ್ಮ್ ಆರಾಮ ಇದೀನಿ ನಾನು ನೀವು ಆರಾಮ್ದೀರಲ್ವಾ
ನಾವು ಆರಾಮಿದೀವಿ ಮನೆಯಲ್ಲಿ ಮತ್ತೆ ಯಾರು ಇದಿದಾರೆ ಎಲ್ಲಾರೂ ಆರಾಮ ಇದ್ದಾರ ಮನೆಯಲ್ಲಿ
ಹಾ ಮನೆಯಲ್ಲಿ ಅಂತರು ಎಲ್ಲರೂ ಆರಾಮಿದ್ದಾರೆ.
ಹ್ಮ್ ಹ್ಮ್
ಹ್ಮ ಹ ನಿಮ್ಮ ನಿಮ್ಮ ಮನೆಯಲ್ಲಿ ಆರಾಮ ಇದಾರ ಇಲ್ವಾ ಹ್ಮ್ ಹ್ಮ್ ಹ್ಮ್ ಆರಾಮಿದಾರ ಅಂದ್ರೆ ಚೊಲೋಮ್ಮ ನಾವು ನೋಡಿ ಇಲ್ಲಿ ಭೀಮರಾಯನ್ ಗುಡಿಯ ಗೊತ್ತಲ್ವಾ
ಹಾ ಗೊತ್ತು ಭೀಮರಾಯನಗುಡಿ
ಹ್ಮ್ ಭೀಮಾರಾಯನಗುಡಿ ಇದು ಸ್ವಲ್ಪ ಶಹಪುರ್ ತಾಲ್ಲೂಕಿನ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ
ಹೋಯಿತು
ಚಲೋ ಚಲೋ
ಹಾ ಹಾ ಆಯ್ತ ಇದೆ ಇದೆ
ಶಹಾಪುರ್ ತಾಾಲೂಕಿನ ಯಾದ್ಗಿರಿ ಜಿಲ್ಲೆಯ ಭೀಮ್ರೇನ್ ಗುಡಿಯಲ್ಲಿ ಇರ್ತೇವೆ ನಾವು
ಇದು ತುಂಬಾ ದೂರ ಹೋಗಿದ್ರಪ್ಪಾ ನಿಮ್ದು ಯಾವೂರು
ಇಲ್ಲ ಇಲ್ಲ ನಮ್ದು ಇಲ್ಲೇ ಊರು ಒಂದು ಐವತ್ತು ಕಿಲೋಮೀಟರ್ ಆಗುತ್ತೆ
ಹ್ಮ ಕೆಂಬಾಮಿ ಅನಾ ನಿಮ್ದೂರು
ಕೆಅಂಬಾವಿ ಅಂತ ಇಲ್ಲಿ ಸ್ವಲ್ಪ ಅದ್ನು ಯಾದ್ಗಿರಿ ಡಿಸ್ಟ್ರಿಕ್ ಅಂದ್ರೆ ಜಿಲ್ಲಾ ಯಾದ್ಗಿರಿನೆ ಬರುತ್ತೆ
ಅಲ್ಲ ವಸತಿ ನಿಲಯದಲ್ಲಿ ಇರ್ತೀರ ಅಥವಾ ಹೋಗೋದು ಬರದು ಮಾಡ್ತರಾ ದಿನ
ಇಲ್ಲ ವಸ್ತಿ ವಸ್ತಿನಿಲಯದಲ್ಲಿ ಇರ್ತೇವೆ ನಾವು
ಹ್ಮ್ ಹ್ಮ್ ಹ್ಮ್ ಹೇಗಿದೆ
ಕೆಲ್ಲರ್ಗೌಡರು ಗೊತ್ತಾ ನಿಮ್ಗೆ ಕೆಲ್ಲರ್ಗೌಡರು
ಹಾಂ ಗೊತ್ತು ಗೊತ್ತು
ಹ್ಮ್ ಹ್ಮ ಅವ್ರು ಬಹಳ ಕಷ್ಟತರಂತೆ
ಹ್ಮ್ ಹೇಗಿದೆ ನಿಮ್ಮ ವಸತಿ ನಿಲಯ
ವಸತಿ ನಿಲಯ ಸ್ವಲ್ಪ ಚ ಅಷ್ಟೇ ಇದೆ ಚಲೋ ಅಷ್ಟೇ ಅಷ್ಟಕ್ಕಷ್ಟೇ ಇದೆ
ಹ್ಮ್
ಹ್ಮ ಮತ್ತೆ ಅಪ್ಪು ನೀವೇನ್ ಮಾಡ್ತಾ ಇದ್ದೀರಾ
ಏನಿಲ್ಲಪ್ಪ ನಾನು ಮೊನ್ನೆ ಮನೆಗೆ ಹೋಗಿದ್ದೆ ಒಂದು ವಾರ ಕಾಲ ಬಾಗಲಕೋಟೆಯಲ್ಲೇ ಇದ್ದೆ ನಾನು
ಓಹೋ, ಬಾಗಲ್ಕೋಟೆಯಲ್ಲಿ ಇದ್ರ ಹಾ
ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ.
ಹಾ, ಅಂದ್ರೆ ದೋಸ್ತ ಅಲ್ಲೇ ಹಾ, ಹಾ ಮಾಡಿದ್ರಾ ಹಾ
ಅಲ್ಲಿ ನಾವು ಒಂದು ವಾರ ಅಥವಾಒಂದು ಎಂಟು ಒಂಬತ್ತು ದಿನಗಳ ಕಾಲ ಅಲ್ಲೇ ಇದ್ವಿ.
ಬಾಗಲಕೋಟೆ ಅಂದ್ರೆ ಇವ್ರು ಬರ್ತಾರಲ್ವ ಅವ್ರ ಹೆಸರೇನು ಆದರ್ಶ್ ಪತ್ತಾರ್ ಅವರು
ಹಾ, ಅವರು ಅಲ್ಲೇ ಬರ್ತಾರೆ.
ಹಾ, ಹಾ, ಅಂದ್ರೆ- ಆದರ್ಶಪತ್ತಾರ್ ಅವರ ಅಲ್ಲೇ ಬರುತ್ತಾರೆ. ಹಾ ಹೌದ, ಹೌದು ಜಗತ್ ಇದು ಬಾಗಲಕೋಟೆಯಲ್ಲಿ ಸ್ವಲ್ಪ ಪ್ರಸಿದ್ಧಿ ಇದೆ ಅದು.
ಆ, ಆ ಆಸ್ಪತ್ರೆಗೆ ಹೋಗಿದ್ವಿ ಮತ್ತೆ ಅಲ್ಲಿ ಅದರ ಪಕ್ಕದಲ್ಲಿಯ 'ಎಸ್ ನಿಜಲಿಂಗಪ್ಪ' ಎಂಬ ವೈದ್ಯಕೀಯ ಕಾಲೇಜ ಇದೆ.
ಅಂದ್ರೆ ಏನು ಹಲ್ಲಿನ ವೈದ್ಯಕೀಯ ಏನು ಮನುಷ್ಯರ ವೈದ್ಯಕೀಯ
ಎಮ್, ಬಿ ಬಿ ಎಸ್ ವೈದ್ಯಕೀಯ ಕಾಲೇಜ್ ಇದೆ. ಮತ್ತು ಅದರ ಪಕ್ಕದಲ್ಲಿ ಪಿ ಎಮ್ ನಾಡಗೋಡ್ ಪಶು, ದಂತ ವೈದ್ಯಕೀಯ ಕಾಲೇಜ್ ಇದೆ.
ಹಾ, ಅದನ್ನು ಇದೆ ಹೌದು, ಹೌದು ಎಲ್ಲಿ ಇದು-
ಬಾಗಲಕೋಟೆಯಲ್ಲಿ ಅದೇ ಕುಮಾರೇಶ್ವರ ದವಾಖಾನೆ ಪಕ್ಕದಲ್ಲಿ.
ನವನಗರದ, ನವನಗರ ಎಲ್ಲೂ ಬರುತ್ತೆ?
ಅದೇ ನವನಗರದಲ್ಲೇ ಇರುವುದು ನವನಗರದಿಂದ ಇಪ್ಪತ್ತು ರೂಪಾಯಿ ಕೊಟ್ಟರೆ ಆಟೋ ರಿಕ್ಷಕ್ಕೆ ಅವರು ತಂದು ಬಿಡುತ್ತಾರೆ ಅಲ್ಲಿ.
ಹೌದೌದು ನವನಗರದಲ್ಲಿ ಅಲ್ಲಿ ಸ್ವಲ್ಪ ಸರ್ಕಲ್ ಇದೆ ಗೊತ್ತಲ್ವಾ ನವನಗರದಲ್ಲಿ. ಅಲ್ಲಿ ಅಲ್ಲೇ ಅಲ್ಲೇ ಮೇಲೆ ಒಂದು ಕೆಫೆ ಇದೆ ಗೊತ್ತಲ್ವಾ ಆ ಕೆಫೆ ನಮ್ಮ ಅಣ್ಣವ್ರದು ಅಂದ್ರೆ ನಮ್ಮ ಹ ನಮ್ಮ ಹಂಗೆ ನಮ್ಮ ಸ್ವಂತ ಅಣ್ಣಾಲ್ಲ ನಮ್ಮ ನಮ್ಮ ನಮ್ಮ ಅಜ್ಜಿಯವರ ಬೀಗರ ಮಗ ಇದ್ದಾನೆ ಅಲ್ಲಿ. ಅಲ್ಲೇ ಕೆಫೆ ಇದೆವು
ನೀವು ಕೂಡ ಬರ್ತೀರಾ ಬಾಗಲ್ಕೋಟೆಗೆ ಹಾಗಾದ್ರೆ-
ಅಂದ್ರೆ ನಾವು ಕಸ ಅಲ್ಲಿಅಂದ್ರೆ ಶಾಲೆ ಕಲಿಯುವ ಟೈಮ್ ಅಲ್ಲಿ ಬಿಜಾಪುರದಲ್ಲಿ ಇದ್ದೇವು ನಾವು.
ಹ್ಮ್,
ಬಿಜಾಪುರದಿಂದ ಬಾಗಲಕೋಟೇನ್ನು ಒಂದು ಎಷ್ಟು ಆಗ್ ಸ್ವಲ್ಪೆ ಆಗ್ತದೆ ರಿ ಅಂದ್ರೆ ಹ ಇದು ಸಮೀಪ ಆಗುತ್ತೆ ಸ್ವಲ್ಪ. ಅವಾಗವಾಗ ಬೇಟಿ ಕೊಡ್ತಿರ್ತೇವಿ.
ಹ್ಮ್, ನೀವ್ ಹಂಗಾದ್ರೆ ಬಾಗಲಕೋಟ್ನಾಗ ಎಲ್ಲಾ ತಿರುಗಾ ಆಡಿದರ.
ಹಾ, ತಿಗಾಡಿದೆೇವು ಸ್ವಲ್ಪ
ಅಲ್ಲೇ ಆ ವೈದ್ಯಕೀಯ ಕಾಲೇಜ ಅಲ್ಲಿ ತುಂಬಾ ಹುಡುಗಿಯರಪ್ಪಾ
ಹೌದು ತುಂಬಾ ಹುಡಗರು ಕರೇಕ್ಟ
ಹುಡುಗನಿಗೆ ಒಬ್ಬ ಹುಡುಗಿ
ಕರೆ ಕರೆ ಹೌದು ಹೌದು ಅಲ್ಲಿ ಮಾತ್ರ ಕಾಲೇಜ್
ಹ್ಮ್,
ಹೌದು, ದಂತ ಕಾಲೇಜ್ ಇದು ಗೊತ್ತಲ್ವಾ ಅದ ಯಾವ್ದದು ಅದ ಯಾವ್ದೋ ಕಾಲೇಜ್ ಇದೆ ಗೊ ಮತ್ತೆ ಇಂಜಿನಿಯರದು ಅದ ಯಾವ್ದು ಹಾ 'ಬಸವೇಶ್ವರ್' ಕರೆ, ಕರೆ ಅದು, ಅದು ಮಾ ಅದ್ನು ಪ್ರಸಿದ್ಧಿ ಇದೆ.
ಹೌದು ಇದು ಎಲ್ಲವರದ್ದು ಒಬ್ಬರ ಎಡ್ಡು ಅದೇ ಚರಂತಿ ಮಟ್ಟ ಗೊತ್ತಲ್ಲಾ
ಚರಾತಿ ಮಾಟ್ಟು ಕೊತ್ ಗೊತ್ತುು ಅವ್ರು ಸ್ವಲ್ಪ ಎಮ್ ಎಲ್ ಎ ಅಲ್ಲಿಗ ಎಂ ಎಲ್ ಎ ಅವ್ರು.
ಈಗ ಎಕ್ಸ್ ಎಮ್ ಎಲ್ ಎ ಆಗ್ಬಿಟ್ಟಿದ್ದಾರೆ ಇಗ ಮೇಟಿ ಅವರ ಮಗ ಇದ್ದಾರೆ.
ಕರೆ ಕರೆ ಚರತ್ತಿ ಮಠ್ ಅವ್ರ್ದು ಹೆಸರಿದೆ ಅಲ್ಲಿ ಸ್ವಲ್ಪ ಬಾಗಲಕೋಟೆೆಯಲ್ಲಿ.
ತುಂಬಾ ಹೆಸರ ಇದಪ್ಪಾ ಅವ್ರರು ಮುಂದೆ ಬಂದರೆ ಅವ್ರಗ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅವ್ರನ್ನ.
ಅವ್ರು ಸ್ವಲ್ಪ ಇದು ಇಜ್ಜು ಗುರುಗಳಿಗೆ ಗುರುಗಳೇ ಗಪ್ಲೆ ಇದ್ದಾರೆ.
ಹ್ಮ್
ಅವ್ರ್ ಸಲ ಮುಟ್ಟಿ ನಮಸ್ಕಾರ ಮಾಡ್ತರೆ.
ನಾನು ಹೋಗಿದ್ದ ಆಸ್ಪತ್ರೆಯಲ್ಲಿ ಎಲ್ಲ ಕಲಿಯುವಂಥ ವೈದ್ಯರು ಮುನ್ನಡೆಸ್ತಿದ್ರು.
ಹೌದು ಹೌದು ಅವರೇ ಅಂದ್ರೆ ಅವ್ರಿಗೆ ಒಂದು ಇದು ಇರುತ್ತೆ ಆದ್ರೆ ಸರಿ ಏನು ಕೆಲ್ಸ ಇರುತ್ತೆ ಅವ್ರಿಗೆ. ಒಬ್ರೊಬ್ರು. ಹ್ಮ್ ಕೊನೆ ವರ್ಷದಲ್ಲಿ ಒಬ್ಬ್ರೊಬ್ರು ವಿದ್ಯಾ ವಿದ್ಯಾರ್ಥಿಗಳು ಹುಡುಗರನ್ನ ಹೇ ಉದಯ್ ನಿಯಮಿಸಿರುತ್ತಾರೆ ಎರಡು ವರ್ಷಗಳ ಕಾಲ ಎರಡು ವರ್ಷ. ನೀವು ಇಲ್ಲಿ ನಮ್ಮ ಹೊಲ ನಮ್ಮ ಇದು ದವಾಖಾನೆಯಲ್ಲಿ ಆಸ್ಪತ್ರೆಯಲ್ಲಿ ಕೆಲ್ಸ ಮಾಡ್ಬೇಕು ಅಂತ ಇರುತ್ತೆ.
ನಮ್ಮ ತಂದೆಯವ್ರನು ಕೂಡ ಅವರೇ ನೋಡಿದ್ರು ಒಬ್ಬರು. ಹುಡುಗಿಯರಿದ್ರು ಅವರು ಕೂಡ ನೋಡಲು ತುಂಬಾ ಚೆನ್ನಾಗಿದ್ರು.
ಹೌದೌದು ಹುಡುಗಿಯರನ್ನ ನೇಮಿಸಿದ್ರಾ ನಿಮ್ಗೆ.
ಹ್ಮ್ ಹೌದಪ್ಪ ಎಲ್ಲಾರು ಅವರೇ ಇದ್ರು ಅಲ್ಲಿ. ಎಲ್ಲಿ ನೋಡಿದರು ಕೂಡ ಅವರೇ ಕಾಣ್ತಿದ್ರು.
ಹೌದು ನಮ್ಮ ಅಣ್ಣಾವ್ರುದು ಎಂ ಬಿ ಬಿ ಎಸ್ ಮುಗಿದಿದಲ್ವಾ. ಅದಕ್ಕೆ ಗೊತ್ತಿದೆ ಇಲ್ಲ ಇಲ್ಲ ಅಲ್ಲೇನ್ ಮುಗು ತಲೆ ನಮ್ದು ಇಲ್ಲಿ ಬಳ್ಳಾರಿ ಗೊತ್ತಲ್ಲ ವಿಮ್ಸ್ ಬಳ್ಳಾರಿ. ವಿಮ್ಸ್ ವಿಮ್ಸ್ ಅಂದ್ರೆ. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್.
ಹಾ
ಅಂದ್ರೆ ಅವ್ರದು ಹೇಳಿದರು ಅವ್ರು ಅಂದ್ರೆ ಎರಡು ವರ್ಷದ ಕಾಲ ಇಂಟರ್ನ್ಶಿಪ್ ಅಂತ ಹೆಸರಿ ಇರುತ್ತದೆ. ಓಕೆ
ಹ್ಮ್
ಅದು ಮಾಡ್ಬೇಕು ಅದು ಕಂಪಲ್ಸರಿ ಮಾಡ್ಬೇಕು. ಕೊ ಅಂದ್ರೆ ಪ ಇದು ಸಂಬಳ ಕೊಡ್ತಾರೆ ಅದಕ್ಕೆ. ಹೌದು ಸಂಬಳ ಕೊಡ್ತಾರೆ ಮತ್ತೆ ಅದು ಎರಡು ವರ್ಷ ಕಾಲ ಅಲ್ಲಿ ಮಾಡಿದ್ರೆ. ಸ್ವಲ್ಪ ಏನೋ ಸರ್ಟಿಫಿಕೇಟ್ ಗಿಪಿಟೇಡ್ ಕೊಡ್ತಾರಂತೆ.
ಹ್ಮ್ ಮತ್ತೆ ತುರ್ತು ಚಿಕಿತ್ಸೆಗೆ ಬಂದರೆ ಕೂಡ ಅವರೇ ಮಾಡ್ಬೇಕಂತೆ ಅದನ್ನ.
ಹೌದು ಅದು ಎರಡು ವರ್ಷಗಳ ಕಾಲ ಯಾರು ಯಾರೇ ಪೇಷಂಟ್ ಬಂದ್ರೆ ಅವರೇ ನೋಡ್ಕೋಬೇಕು.
ಹ್ಮ್ ಹ್ಮ್
ಅವರ ಅವ್ರ ಅಡಿಯಲ್ಲಿ ಇದ್ದರೆ ನೋಡ್ಕೋಬೇಕಾಗುತ್ತೆ.
ಮತ್ತೆ ಆ ಕಾಲೇಜಲ್ಲಿ ಇಪ್ಪತ್ತೈದು ಜನರ ನಡುವೆ ಒಂದು ಡೆಡ್ ಬಾಡಿ ಕೊಡ್ತಾರಂತೆ.
ಹೌದು ಸತ್ತ್ ಸತ್ತ್ ದೇಹ ಹೌದು ಕೊಡ್ತಾರೆ ಅದನ್ನು ಹ್ಮ್ ಏನ್ ಮಾಡ್ಬೇಕು ಅದನ್ನು,
ಅದನ್ನು ಬೇರ್ಪಡಿಸಬೇಕಂತೆ ಎಲ್ಲಾ ಭಾಗಗಳನ್ನು ಹೊರ ತೆಗೆದು. ಶಿಕ್ಷಕರಿಗೆ ತೋರಿಸ್ಬೇಕಂತ್
ಹೌದೌದು ತೋರಿಸ್ಬೇಕಾಗುತ್ತೆ ಅದು ಸ್ವಲ್ಪ ಹೌದು
ಹೀಗೆ ಅಲ್ಲೇ ನಮ್ಮ ನಮ್ಮ ಸೀನಿಯರ್ ಇದ್ರ ಅಲ್ಲಿ
ಹಾ ಅಂದ್ರೆ
ಅದೇ ಅವರು ಹ್ಮ ಬಂದು ನಮಗೆ ಎಲ್ಲಾ ರೀತಿ ವಿವರಣೆಯನ್ನು ನೀಡಿದ್ದರು ಕಾಲೇಜ್ ಬಗ್ಗೆ
ಹೌದು ಹೌದೌದು ಸ್ವಲ್ಪ ಇದೆ ಚಲೋ ಇರುತ್ತೆ
ಹ್ಮ್ ಅವ್ರಿಗೂ ಅನಿಸ್ತಾ ಇದೆ ಅಂತೆ ಯಾಕಾದ್ರರು ಮಾಡಿದ್ನಿ ಎಂ ಬಿ ಬಿ ಎಸ್ ಅಂತ ಹೇಳಿ ಈಗ
ಅಂದ್ರೆ ಈಗ ಅವ್ರೇನು ಗೋ ಸರ್ಕಾರದ ವತಿಯಿಂದ ಹೋಗಿದಾರಾ ಅಥವಾ ಏನು ಪ್ರೈವೇಟ್ ಮಾಡಿದಾರ
ಇಲ್ಲ ಸರ್ಕಾರದ ವತಿಯಿಂದ ಹೋಗಿದ್ದಾರೆ ಸರ್ಕಾರದ ವತ್ತಿಯಿಂದ ಹೋದರೂ ಕೂಡ ಅವರು ವರ್ಷಕ್ಕೆ ಒಂದೂವರೆ ಲಕ್ಷ ಅಷ್ಟು ದುಡ್ಡನ್ನು ಕಟ್ತಾರೆ
ಕರೆ ಕರೆ ಹೌದು ಇರುತ್ತೆ ಅಷ್ಟು
ಈಗ ನಾವು ಪ್ರೈವೇಟ್ ಕೋಟಾದಡಿಲ್ಲಿ ಹೋದರೆ ಇಪ್ಪತ್ತೆರಡು ಲಕ್ಷ ಇರುತ್ತಂತೆ
ಕರೆ ಕರೆ ವರ್ಷಕ್ಕೆ ಅಲ್ವಾ
ಹಾ ವರ್ಷಕ್ಕೆ
ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ಅಂದ್ರೆ ನೋಡಿ ಅಪ್ಪು ಇಪ್ಪತ್ತೆರಡು ಲಕ್ಷ ಒಂದ್ ವರ್ಷಕ್ಕೆ ಅಂದ್ರೆ ನಾಲ್ಕು ವರ್ಷಕ್ಕೆ ಇದು ಎಷ್ಟಾಗುತ್ತ ಎಂಬತ್ ಲಕ್ಷ ಇಲ್ಲ ತೊಂಬತ್ ಲಕ್ಷ ಆಗುತ್ತೆ
ಹ್ಮ ಅವರ ಒಬ್ಬ ಸ್ನೇಹಿತ ನಾಲ್ಕು ವರ್ಷ ಕಾಯ್ದು ಲಾಂಗ್ ಟರ್ಮ್ ಮಾಡಿ ಈಗ ಎಂ ಬಿ ಬಿ ಎಸ್ ಮಾಡಕ್ಕೆ ಬಂದಿದ್ದಾನಂತೆ
ನಾಲ್ಕು ವರ್ಷ ಲಾಂಗ್ ಟರ್ಮ್ ಮಾಡಿದ್ರ ಲಾಂಗ್ ಟರ್ಮ್ ನಾಲ್ಕು ವರ್ಷನಾ ಯಪ್ಪಾ ಎಷ್ಟು ಎಷ್ಟು ಇದೆ ಇದೆ ನೋಡಿ ಅವ್ರಿಗೆ ಮಾಡ್ಬೇಕನ್ನೂ ಹುಮ್ಮಸ್ಸು
ಹ್ಮ್ ಮತ್ತೆ ಅದು ಮ್ಯಾನೇಜ್ಮೆಂಟ್ ಕೋಟ ದಡಿಯಲ್ಲಿ ಬಂದಿದ್ದಾರಂತೆ
ಏ ಅಪ್ಪು ಅಪ್ಪಾ ಅಪ್ಪ ಇಷ್ಟ ಇಷ್ಟ ಇಷ್ಟು ಇಷ್ಟು ಆಗಬಾರ್ದು ನಾಲ್ಕು ವರ್ಷಕ್ಕಾಯ್ದು ಮತ್ತೆ ಮ್ಯಾನೇಜ್ಮೆಂಟ್ ಅಂದ್ರೆ
ಹ್ಮ್
ಪಾ ಹಿಂಗ ಆಗಬಾರ್ದು ಮತ್ತೆ ಸುಮ್ನೆ ಯಾವ್ದರಿ ಡಿಗ್ರಿ ಬೇರೆ ಅಂದ್ರೆ ಬಿ ಎಸ್ ಸಿ ಬಿ ಕಾಮ್ ಯಾವ್ದದಾರ ಡಿಗ್ರಿ ಮಾಡಿದ್ರೆ ನಡೀತಿತ್ತು ಅವ್ರದ್ದ ಪಾಪ
ಅವರು ಮನಾಯಾ ಮನೆಯವರ ಒತ್ತಾಯ ಮೇರೆಗೆ ಬಂದಿದ್ದಾರಂತೆ
ಹೌದು ಹೌದು ಮತ್ತ ಈಗ ಮತ್ತ ಈಗ ನಾಲ್ಕು ವರ್ಷ ಮತ್ತೆ ಕಲಿಬೇಕಲ್ವಾ ನೀಟು ಇದು ಎಂ ಬಿ ಬಿ ಎಸ್
ಹ್ಮ್ ನಾಲ್ಕು ವರೆ ಐದು ವರ್ಷಗಳ ಕಾಲ ಕಲಿದು ಮತ್ತೆರಡು ವರ್ಷ ಪಿ ಜಿ ಮಾಡ್ಬೇಕು ಮತ್ತೆ ಒಂದು ವರ್ಷ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ
ಎಲ್ಲ ಆಗೋಷ್ಟಿಗೆ ಐವತ್ತು ಐವತ್ತೈದು ವಯಸ್ಸ ಆಗ್ಬಿಡ್ತೇವೆ
ಹ್ಮ್ ತುಂಬಾ ವಯಸ್ಸು ಆಗಿಬಿಡುತ್ತೆ ಅವ್ರಿಗೆ
ಇದೇನು ಜಲ್ದಿ ಮುಗಿಯೋದಿಲ್ಲ
ಎಲ್ಲ ಮುಗಿಯಲ್ಲ
ಆ ರೆಕ್ಕ
ಮತ್ತೆ ನೀವೇನ್ ಮಾಡಿದ್ರಿ ಎರಡು ವಾರಗಳ ಕಾಲ ಮನೆಯಲ್ಲೇ
ಮನೆಯಲ್ಲಿ ಏನಿಲ್ಲ ಸುಮ್ನೆ ಕುಂದ್ರೋದು ಹೊರಗೆ ಹೋಗೋದು ಹೊರಗಿನ ಪದಾರ್ಥವನ್ನು ತಿನ್ನುವುದು ಹ್ ಹ್ಮ್ ಇವನು ಏನೋ ಮಲ್ಲುಗ್ ಮಲ್ಲು ಬುಂಧಿವರು ಹೊರಗನ್ ಸ ಹೊರಗಿನ ಸಾಮಗ್ರಿಗಳನ್ನು ತಿಂದು ಬಿ ಪಿ ಶುಗರ್ ಬಂದಿದಿಯಂತೆ
ಅವರಿಗ
ಹ್ಮ್ ಅವ್ರಿಗೆ ಬಂದಿದೆಯಂತೆ.
ಅವ್ರೇನು ಕಾಲೇಜ್ ಅಲ್ಲಿ ಗಜಮ್ಮ ಅಂದೇ ಫೇಮಸ್ ಅಂತೆ
ಹೌದು ಹೌದು ದೊಡ್ಡ ಹೆಸರು ಬಹಳ ಹೆಸರು ಕುಂತಿದ್ದಾವೆ ಅವರದಂತೂ
ಪ್ರಸಿದ್ಧಿಯಾಗಿ ಬಿಟ್ಟಿದಾರಂತೆ ಗಜಮಾ ಎಂದರೆ ಸಾಕು ಮಲ್ಲಿಕಾರ್ಜುನ್ ಅಂತ.
ಗೊಂದಿ ಮಲ್ಲಿಕಾರ್ಜುನ್ ಗೊಂದಿ ಅಂತ ಗೊಂದಿ
ನಾಲ್ಕು ಜನ ಮಲ್ಲಿಕಾರ್ಜುನ್ ಇದ್ದಾರಲ್ಲ ನಿಮ್ಮ
ಹೌದು ಮಲ್ಲಿಕಾರ್ಜುನ್ ಬುಂದಿ ಮಲ್ಲಿಕಾರ್ಜುನ್ ಗಡ್ಡಾಡಿ.
ಹ್ಮ್
ಮಲ್ಲಿಕಾರ್ಜುನ್ ಗಾಣಗೇರಿ
ಹ್ಮ್
ಮಲ್ಲಿಕಾರ್ಜುನ್ ದಂಡಿ
ಮತ್ತೆ ಯಾರು ಐ ಎ ಎಸ್ ಗೆ ಪ್ರಿಪೇರ್ ಆಗ್ತಾ ಇದ್ದಾರಂತೆ ಯಾವ ಮಲ್ಲಿಕಾರ್ಜುನ್.
ಇದಾರೆ ಇದಾರೆ ಅದು ಸ್ವಲ್ಪ್ ಪ್ಪ ಹಾ ಅವ್ರದು ಹೆಸರು ಹೇಳಕ್ಕ್ ಕೆ ನಮಗೆ ಒಂದು ಸ್ವಲ್ಪ ಇದು ಅಂದ್ರೆ ಮುಜುಗರ ಇಲ್ಲ ಹುಮ್ಮಸ್ಸು ಬಾಳ್ ಬರುತ್ತೆ ಅವರು ಹೆಸರು ಹೇಳ್ಬೇಕಂದ್ರೆ. ಹೌದು ಸ್ವಲ್ಪ ಕೆಲಸ ಇದೆ ಆಮೇಲೆ ಸ್ವಲ್ಪ ಅವರ ಹೆಸರನ್ನು ವಿವರವಾಗಿ ಹೇಳ್ ತ್ತಾನೆ ಸ್ವಲ್ಪ ಕೆಲಸ ಇದೇನು. ಅದೇ ಚಾ ಕುಡಿಯೋದಕ್ಕೆ ಅಂದ್ರೆ ಸಮಯ ಆಗಿದೆ ಅಲ್ವಾ ಅದಕ್ಕೆ ಚಾ ಕುಡಿಯೋಕೆ ಹೋಗ್ತಾ ಇದೆ.
ಒಂಟಿದ್ರಾ ಕುಡಿಯಲು ನೀವು ನಾವು ನಮದು ಕಾಫಿ ಇತ್ತು ಇವತ್ತು.
ಓ ಹೋ ಕಾಫಿ ಮಾಡಿದ್ರಾ.
ಹ್ಮ್ ಕಾಫಿನೂ ಕುಡಿದ್ದಿದೆ ಮನೆಯಲ್ಲೇ ಇದ್ದೆ ನಾನು.
ಚಲೋ ಚಲೋ ಆಯ್ತ ಆಯ್ತು ಸ ಆಮೇಲೆ ಅಸ್ತೇನೆ ಆಯ್ತಾ ಆಮೇಲೆ ಅಸ್ತೇನಿ